ಅರಮಣ,
ಹಾ ಅರಾಮಣ ನೀವು.
ಹಾ ಆರಾಮ್ ಪ
ಎನ್ ಮಾಡ್ಲಖೇತ್ರ್ ಅಣ.
ಎನೀಲ್ಲಣ ಸುಮ್ನೆ ಕುಂತಿದ್ವಿ.
ಹ್ಮ್ ಸುಮ್ನೆ ಕುಂತರಾ ಮತ್ತೇನ್ ಊರ್ ಕಡೆಗೆಲ್ಲ ಮಳೆ ಬೆಳೆ
ಹಾ ಊರ್ ಕಡೆ ಎಲ್ಲ ಆದಣ ಮಳೆ ಬೆಳೆ
ಹಾ
ಹ್ಮ್ ಊಟ ಆಯ್ತಾನ
ಹ್ಮ ಆಯ್ತಣ್ಣ ನಿಮ್್ದು
ಇನ್ನೆಲ್ಲಣ್ಣ ಮಾಡ್ಬೇಕ
ಮಾಡಬೇಕಣ
ಹ್ಮ್ ಹ್ಮ್ ಇವತ್ತು ಸ್ಪೆಷಲ್ ಎಗ್ ಕರಿ
ಹಾ
ಮತ್ತೆ ಚಪಾತಿ
ಹ್ಮ್
ಅಮ್ಮ ಕಾ
ಹ್ಮ್
ಎಲ್ಲ ಸ್ಪೆಷಲ್ ಇವತ್ತು ಹ್ಮ್
ಸಂಡೆ ಸ್ಪೆಷಲ್ದ
ಸ್ಪೆಷಲ
ನಾ್ ಚಿಕನ ಶಕಾನ ದ
ಹಾ ಚಿಕನು ದೋಸೆ
ಹ
ಮಾಾಲಗಡಿ ಪಲ್ಯ
ಹಾ ನಾವು ನಾವು ಮಾಡ್ತೋಣ ಹಂಗಾಗಿ ಚಿಕನ್
ಹ್ಮ್ ಹ್ಮ್
ನಿನ್ನೇನ್ ಮಾಡಿದ್ದು ಅಣ್ಣ ಚಿಕನ್
ಹ್ಮ್
ಫುಲ್ಲು ನಮ್ಮ ಅಣ್ಣವ್ರ ಹತ್ರ ಇಲ್ಲಿ ಹಾಸ್ಟೆಲ್ಲ್ಲಿ ಅವರು ಫುಲ್ ಎಣ್ಣೆ ಹೊಡೆದ್ಬಿಟ್ಟು ಹಾ ಇಲ್ಲ ಹಾಸ್ಟಲ್ ಅಣ್ಣ
ಹ
ಊಟ ನಮ್ದ ಎಲ್ಲ ಅಣ್ಣ ನಾನು
ಹ್ಮ್
ನಾ ನಿನ್ನೆ ಚಿಕ್ಕನ್ ಮಾಡಿದ್ದವಿ ಫುಲ್ಲ ಎಂಜಾಯ್ ಸುಮ್ನೆ ಹ್ಮ್
ಹ್ಮ್
ಓ ಹೊ ಇಲ್ಲೆ ಮೊದ್ಲು ಮೊದ್ಲು ಓದಿದ್ದ ಅವತ್ ಅಣ್ಣ ಬಂದಿದ್ ದ ನಿನ್ಯಾ.
ಹ್ಮ್ ಹ್ಮ್
ಸ್ವಲ್ಪ ಚಿಕನ್ ಮಾಡಿದ್ರ ಆಯ್ತ ಅಂತ ಚಿಕನ್ ಮಾಡಿದ್ದುಂಟು.
ಹೌದಣ
ಹ್ಮ್
ಹ್ಮ್ ಹ್ಮ ಹ್ಮ್ ಹ್ಮ್
ಅಂದ್ರೆ ಫುಲ್ ಎಂಜಾಯ್ ಮಾಡ್ಕೊಂಡಿತ್ರಿ ಬುಡ ಹಾಸ್ಟಲ್ಣ.
ಹಾಣ ಎಂಜಾಯ್ ಹಾಸ್ಟೆಲ್ ಅಂದ ಮೇಲ್ ಮತ್ತೆಲ್ಲ.
ಹ್ಮ್ ಹ್ಮ್
ಹ್ಮ್ ಹ್ಮ್
ಎಲ್ಲ ಫುಲ್ ಎಂಜಾಯ್ ಎಲ್ಲ ಅಣ್ಣದೊರ ಜೊತೆ.
ಹ್ಮ್
ಹ್ಮ್ ಹ್ಮ್ ನಿಮ್ ಬಿಜ್ಜೀವನ ಬುಡುಗುರ್ ನಿಮ್ದು.
ಹಾ ಯಾ ಜೀವನ.
ಎಲ್ಲಾ ಜೀವನ ನೆಮ್ಮದಿ ಆಗಿರೋದ್ರಿ ನಿಮ್ದು
ಹಾ
ಎಲ್ಲ ನಿಮ್ದೆ ಆಗಿರುತ್ತೆ ಜೀವನ. ಎಲ್ಲ ಏನು ಚಿಂತೆ ಎಲ್ಲ ಏನೆಲ್ಲ.
ಚಿಂತಿ ಅದಣ್ಣಾ ಹೆಂಗಿಲ್ಲ.
ತೊಂಡ್ಯ ಕೆಲಸ ಹೊಸ ಮೂರು. ತೊಪ್ಪಸನಂಗ್.
ಹ್ಮ್
ಹಾ
ಎಲ್ಲ ಆದಣ ಕಾಲೇಜು ಮನೆ ಸಮಸ್ಯ ಮ ಎಲ್ಲಾ ನೋಡ್ಕ್ಯಾಂತ್ ಹೊಬೇಕು ಎಲ್ಲಾ ನೂರಾರ ಜ ಗಂಡಸ ಅಂದ್ಮ್ಯಾಲ್ ಒಂದ್ ನೂರಾರ ಜವಾಬ್ದಾರಿ ಇರ್ತವಲ್ಲ ಅಣ್ಣಾ.
ಇರತದ ಬೈ ಫ್ಯಾಮಿಲಿ
ಹ್ಮ್ಮ
ಫ್ಯಾಮಿಲಿ ಜವಾಬ್ದಾರಿ ಅಂದೋರಿಗ ಏನ ಮಾಡದಾಗಲ್ಲ
ಹಾ ಹಂಗೆ ಅದ
ಹ್ಮ್ ಮತ್ತೆನಣ್ಣ ಊರ್ ಕಡೆ ಎಲ್ಲ ಮಳೆ ಬಳೆ.
ಹಾ ಮಳೆ ನಿನ್ನೆ ಬಂದಿತ್ತಣ ಫುಲ್ ಜೋರ್ ನಿನ್ನೆ ಮಳೆ.
ಹಾ
ಹಾ
ಹ್ಮ ಗಾಳಿ ಎನ್ ಬಿಸ್ಲಾ.
ಹಾ ಅಷ್ಟೊಂದೇನ ಇಲ್ಲ ಇವತ್ತೇನ.
ಹಾ ಹಾ
ಸರ್ ಫುಲ್ ಜ್ವರಗಬಿಟ್ಟು ಈ ಗಿಡನೇ ಮುರದ್ಬಿಡ್ತು.
ಇಲ್ಲಣ್ಣ ಹಾಷ್ಟಲತ್ರ ಮನೆ ಹತ್ರ ಹ್ಮ್ ಹ್ಮ್ ಹ್ಮ್. ಹೂ
ಗ ಬ
ಒನ ಏ ಉಣ್ತಿವಣ ನಾವುನು.
ಹ್ಮ್
ನಾನ್ ಉಣತಿವಿ. ಇವತ್ತು ಹೊರಗಡೆ ದೋಸ್ರ ಜತೆ ಹೋಗಿದ್ದೆ ಬಿರಿಯಾನಿ ಉಣ್ಣಲಿಕ್ಕೆ. ಹಾ
ಫುಲ್ ನಾನ್ ಎಂಜಾಯ್ ಫ್ರೆಂಡ್ಸ್
ಎಲ್ಲ ಫುಲ್ ಎಂಜಾಯ್ ಸರ್ ಅವ್ರೇ ಕೊಡ್ಸಿದ್ರು ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲ ನಿನ್ರಕ್ಕ ನೀ ಕೊಡ ಅಂದ್ರ. ಚಂಕಾಟ ಬಂದು ಅಚ್ಚಟ್
ಹಾ ಹಾ ಹಾ ಹ್ಮ್
ನಿಮ್ ನ್ ಮಾಡದಲ್ಲಾ ಫ್ರೆಂಡ್ಸ್ ಫ್ರೆಂಡ್ಸ್ ಅತಾನನೆ.
ಹ್ಮ ಫ್ರೆಂಡ್ಸ್ ಅಂದ್ರೆ ಕಾಮನ್
ಹಾ ಕಾಮನ್
ಹ್ಮ್ ಹ್ಮ್
ಎಲ್ಲ ಕಾಮನ್ಗುರು
ಹ್ಮ್
ಒಟ್ಟಿನಲ್ಲಿ ನಿಮ್ದೇ ನಿಮ್ದೆ ಜೀವನ ಒಟ್ಟ ಕಾಲೇಜ್ ಹೋಗುದು. ಬರೋದು.
ಹ್ಮ್ ನೀವ ಏನ್ ಮಾಡಿರೋದಣ? ಕೊರ್ಸು
ನ್ ಐಟಿಐ ಮಾಡಿದಿವಣ.
ಹ್ಮ ಮುಂದೆ ಎಲ್ಲ ಯಾವ್ ತರ ಪ್ಲಾನ್ ಫ್ಯೂಚರ್?
ಹಯ ಎಲ್ಲಾ ಇಲ್ಲ ಇಲ್ಲೇ ಕೆಲ್ಸ ಅಸ್ತವ್ರ ಅಲ್ಲಿನ ಮುಂದೆ ಗಳಿಯಟ ಅದನ್ ಕೆಲ್ಸನ
ಇಲ್ಲಿ ಕಾಲೇಜ್ ಎಲ್ಲ ಪ್ರಾಕ್ಟೀಸ್ ಇರುತ್ತಾನ.
ಯಾ ಪ್ರಾಕ್ಟೀಸ್ ಬಿಡೋಣ ಅಣ್ಣ ಪ್ರಾಕ್ಟೀಸ್ ಅನ ಬೇಕ ಬಕ್ಕ ಬೇರೆೇ ಏನುಮಾಡೋಲ್ಲ. ಹ್ಮ್
ಇವಾಗೇನ್ ಸೆಕೆಂಡ್ ಪ್ಯ ಸೆಕೆಂಡ್ ಪ್ಯೂ ಆದ್ಮೇಲೆ ಏನ್ ಮಾಡ್ಬೇಕಣ.
ತಕನ ಬೇರೆ ಎಲ್ಲ ಕಂಪ್ನ
ಹ್ಮ್
ಕಂಪ್ನಿ ಕಪ್ರೆನ್ಶಿಪ್ ಹ ಹೋ ಮೊಬೈಲ್ ಲಂದುಂದ ಮಾಡಿ ಇಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ
ಹ್ಮ ಹಾ ಹ್ಮ್ ಹ್ಮ್ ಹ್ಮ್
ಹ್ಮ್
ಹ
ಹ್ಮ್ ಹ ಹಾ ಬಿಸ್ನೆಸ್ ಚಲಾನ ನಲ್ಲ
ಹ್ಮ್
ಹ್ಮ್ ಏನ್ ಬಿಸ್ನಸ್ ಎಲ್ಲ ನಮ್ದು ಹೊಲಗಳದೆ ಮನೆ ಇದೆ ನ ಅದೇ ಹೊಲಾ ಮನೆ ಅದ ನೋಡ್ಕೊಂಡು ಕಾಲೇಜ್ ಹೋಗ್ಕೊಂಡು ಹಬೇಕಕ್ಕ ಹಷ್ಟ ಹ್ಮ್
ನಮ್ದೇ ಏನಿಲ್ಲ ನಾವ ಇವತ್ತು ಫುಲ್ ಬಿಸ್ನೆಸ್ ಲಾಸ್ ಆಗಿಬಿಡ್ತೇ
ಏನ್ ಬಿಸ್ನೆಸ್ ಇತ್ತಣ
ಇದು ಒಂದು ಯಾಪ್ ಹೇಳಿದ್ರು
ಹಾ
ಒಂದ ಲ್ಯಾಕ್ ಇನ್ವೆಸ್ಟ್ ಮಾಡಿ ಮಿನಿಮಮ್ ಒಂದು್ ಹತ್ತು ಟೆನ್ ಲ್ಯಾಕ್ ಅವರು ಟ್ವೆಂಟಿ ಲ್ಯಾಕ್ ಇದು
ಹ
ಬರತ್ ಅಂತ ಹೇಳಿದ್ರೆ
ಹ್ಮ ನೀವ್ ಇನ್ವೆಸ್ಟ್ ಮಾಡಿದ್ರಿ
ಒಂದ್ ಲಾಕ್ ಇನ್ವೆಸ್ಟ್ ಮಾಡಿದ್ದೆ ನಾವು
ಗೊಪ್ಪು ಒನ್ಲಕ್ಕ
ಹ್ಮ್
ಯಾರು ನಮ್ಮ ಮಾಡಿದ್ರಣ್ಣ ನೀವು
ಹ್ಮ್ ಏನಣ್ಣ ಫುಲ ಅಲ್ಲಿ ಆಪ್ ಹೇಳೋದ್ ನೋಡಿದ್ರೆ ಆತರ ನಮ
ಎಲ್ಲ ದುನೇ ಹೇಳ್ತಾರ ಗುರ ಅವರು
ಹ್ಮ ನಮ್ ಫ್ರೆಂಡ್ಸ್ ಅವ್ರು ಹೇಳಿದ್ರ ಫ್ರೆಂಡ್ಸ್ ಬ್ರದರ್ಸ್ ಅವರು ಹೇಳಿದ್ರ ಚೆನ್ನಾಗಿದೆ ಆಪ್ ಅಂತ ಅಂದ್ರು
ಹ್ಮ್
ನಾವಬ್ರಾಯ ಆಕಿಬಟ್ಟಿದ್ದ
ಹ್ಮ್ ಏ ಅವ್ರ ಕಂಪ್ಲೇಂಟ್ ಕೊಡ್ಬೇಕಣ ಅದು ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ರೆ ಏನಾರು ಮಾಡ್ತಿರ್ತಾರಾ ಏ ಸಿಗತ ನ ಅವ್ರಲ್ಲಾ ಅವರೆಲ್ಲಾ ಹಿಡಿದ್ ಬಿಡ್ತಾರ. ಪೊಲೀಸರುವರೆಲ್ಲ.
ಹಾ ಹಾ.
ಹಡ್ದ ಅಲ್ಲಾ ನಮ್ ದುಡ್ ನಮ್ಗನ ವಾಪಸ್ ಬರುತ್ತ.
ಹಾ ನೋಡ ನೋಡಮಣ್ಣ ಏನಾದ್ರೂ ಹಾ ಇಲ್ಲಣ್ಣ ಕೊಟ್ಟಿಲ್ಲ. ಆತರ ಏನು ಲಾಸ್ ಆಗಿಲ್ಲ ಇ ಸರಿ ಆತರ ಇ
ಹ ಹಾ ಕೊಡಬೇಕಣ್ಣ ಅವರು ಕೊಟ್ರೆ ಏನಾರುಯಟ್ಟು
ಹಾ ಕೊಡಬೇಕ, ಕೊಡಬೇಕ ಹ್ಮ್.
ಸಲ್ಯೂಷನ್. ಕೊಡ್ತಾರಣ್ಣ ಅವ್ರು ಅಂದ್ರೆ, ಫುಲ್ ಲಾಸ್ ಈ ವರ್ಷ.
ಲಾಸ್ ಅಣ್ಣ.
ಹ ಪೆಟ್ರೋಲ್ ಬಂಕಗಿ. ಪೆಟ್ರೋಲ್ ಬಂಕ್ ಇದ.
ನಿಮ್ಧಾ ಏ ಪೆಟ್ರೋಲ್. ಇದೇ ಅದ್ರೆ ಬಿಡಿ ಒನ್ ಲಾಕ್ ಶಣ ಒಂದೇ ದಿನದಲ್ಲಿ ತೆಕ್ಕೊಂತೀರಾ ಒಂದೇ ದಿನದಲ್ಲಿ ಅಲ್ಲ. ಆರಾಮ್ ಅದ್ರಲ್ಲಿ ಇದೆಲ್ಲಾ,
ಹೇ ಇದ ಅಣ್ಣ ಅದ್ರಲ್ಲಿ ಫುಲ್ ಲಾಭ.
ಅಏ ಒಂದ್ ಡೇಲಿ ಎಷ್ಟ ಆಗದಣ ಅದಾದ್ರೆ.
ಒಂದ್ ಡೇಲಿ ಇವಾಗ. ನಾವು ಶಾಪೂರ್ ಹಾಕಿದೀವಿ ಅದು.
ಶಹಾಪುರಲ್ಲಿ ಒಂದಿದೆ ಇದು ಏನಿಲ್ಲ ಅಂದ್ರರು ಮಿನಿಮಮ್ ಒಂದ್ ದಿವಸದಲ್ಲಿ ಫೈವ್ ಲ್ಯಾಕ್ ವರೆಗು ಆಗುತ್ತೆ.
ಹಾ.
ಈಗ ತ್ರಿ ಮುರ ಗೂಡ ಒಟ್ಟ ಡೀಸೆಲ್ ಸಿಗ್ತಾ ಇಲ್ಲ ಪೆಟ್ರೋಲ್ ಸಿತ ಇಲ್ಲ.
ಹಾ ಹಂಗೆ ಆಗಿಬಿಟ್ಟಿದೆ ನಮ್ದು ಇವು ಫುಲ್ಲು ನಿನ್ನೆ ಖಾಲಿ. ಖಾಲಿ ಆಗಿತ್ತು. ಎಲ್ಲ ಫುಲ್ ರಶ್, ರಶ್
ಹ್ಮ, ಹ್ಮ್
ಹಂಗೆ ಅಡ್ಜಸ್ಟ್ ಮಾಡಿ, ಅರ್ಜೆಂಟ್ ತರಿಸಿ
ಹ್ಮ ಹ್ಮ್ ಹ್ಮ್
ಮತ್ತೆ ಪಾಪ ಇಲ್ಲಿ ನಮ್ ರೈತರು ಕಷ್ಟ ಪಡ್ತಿರ್ತಾರ ಅವ್ರಿಗೆ ಏನಾದ್ರು ಎಲ್ಪ್ ಆಗಕ್ ಅಕಸ್ಮಾತ್ ಎಲ್ಲ ಪ್ರೆಸೆಂಟ್ ಹೋಗದಿತ್ತು
ಹಾ
ಹಂಗಾಯಗ್ ಬಾಗತ್ತಾರ
ಹಾ ಏ ಎಲ್ಲ ತುಂಬ ನ ಕಡೆಲ್ಲ ಟ್ರ್ಯಾಕ್ಟ್ರ ಈಟ್ರ ಎಲ್ಲ ಹೊ ಈಗಂತರು ಬೇಸಿಗೆ ಎಲ್ಲ ಎಲ್ಲ ಗಳೆ ಗಳಿ ಹುಡ್ಕೊಂತ
ಹಾ
ಇಟ್ಿಟ್ಟು ಮಳೆ ಮಳೆ ಬರ್ತಾ ಇದೆ ಎಲ್ಲ ಹೀಗೆ ಫುಲ್ ವಜ್ಜೆ ಕೆಲಸ ಹ್ಮ ಹ್ಮ್ಟ್ ಅಂದ್ರೆ ನಿಮ್ದನ ಒಂದ ಬಿಸ್ನೆಸ್ ಇದೆ ಅವನ ಅಂತ
ಹಾ ಇದದೆ ಇದೆ
ಹ್ಮ್
ಅದಣ ಫುಲ್ಲ ಅದನ್ನ ಫಸ್ಟ್ ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ಶಾಪ್ ರಲ್ಲಿ ಪ್ಲಾಟ್ ತಗೊಂಡು ಮತ್ತೆ ಅದಕ್ಕ ಎಲ್ಲಾರೂ ಇಂಜಿನಿಯರಿಂಗ್ ಸಹಾಯತಗ ಲ್ಲ ಫುಲ್ ಖರ್ಚು ಮಾಡಿ ಅದಕ್ಕೆ ಎರಡು ಕೋಟಿ ಹೋಯ್ತಾನ
ಓ ಅದು ಲೈಸೆನ್ಸ್ ಕೊಡಕ್ಕೆ ಎಷ್ಟು ಕಟ್ಬೇಕಣಲ್
ಲೈಸನ್ಸ ಇದು ತೊಂಬತ್ತೈದು ಲಕ್ಷ ಆದಗಣವು ಹ್ಮ
ಹಾಂ ಹಾ
ಒಂಬತ್ತೈದು ಇವಾಗಂತ ಜಾಸ್ತಿ ಆಗಿರ್ಬೋದು ಒಂದು ಕೋಟಿ ಮ್ಯಾಲೇಜ್
ಆರಾಮ
ಹ್ಮ್
ಹ್ಮ್ ಅಂದ್ರೆ ಅ ಆ ಕಡೆ ಈ ಕಡೆ ಇದೆ ನಿ ಅಂದ್ರೆ
ಹಾ ಎಲ್ಲಾ ಕಷ್ಟಪಟ್ಟು ಇವಾಗ ಮೇಲೆ ಬಂದಿದೀಗ
ಹ್ಮ್ ಫಸ್ಟ್ ಏನತ್ತಣ ಬಿಸ್ನೆಸ್ ನಿಮ್ ಪಾಪ ಅವರ ಎಲ್ಲ
ಅಷ್ಟೇನಿಲ್ಲ ಇದ್ದಲ್ಲಣ್ಣ ಅಲ್ಲೇ ಊರಲ್ಲೇ ಕೆಲ್ಸ ಮಾಡ್ಕೊಂತ ಬಲ ಮನೆಿ ಕೆಲ್ಸ ಹ್ಮ್ ಇದಣ ಬ್ಯಾಂಕ್ ಲೋನ್
ಕೊಡಲ್ಲ ಅಲ್ಲ ಗುರು ಅಷ್ಟು
ಕೊಟ್ಟಾರಣ ಆದ ಪೆಟ್ರೋಲ್ ಬಂಕ್ಂಗಿವಿದೆ ಹತಾರ ಎಲ್ಲಾ ಸ್ವಲ್ಪ ಹಂಗೆ ಬ್ಯಾಂಕಲ್ಲಿ ಕೂನಿದ್ದ ಇದ್ರು ಮ್ಯಾನೇಜರ್ ಹಾ ಇವಾಗೆಲ್ಲ ತೀರಿಸುದು ಆರಾಮಿ ಏನ್ ಒಂದ್ ರೂಪಾಯಿ ಸಾಲ ಇಲ್ಲ
ಹ್ಮ ಹ್ಮ
ಹ್ಮ್ ಎಲ್ಲ ಆರಾಮಾಗಿದ್ದಣ
ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ
ಹ
ಹ್ಮ್ ಅಂದ್ರ ಎಲ್ಲಾ ಬಿಂದಾಸ ಇದ ಜವನು
ಹಾ ಹಗೆ ಆಗಿದೆ ನಡೆದಿದೆೆ ಹಂಗೆ ಜೋ್ರದಾಯಿಂದ ಹ್ಮ್
ಸರಿಣ್ಣ ಸರಿ ಸರಿ ಅಣ್ಣ ಸರಿ